ಮುಕೆೇಶ್
ಹ
ಅಲ್ಲಿ ಹೋಗವಾನಂತೆ ಅಯ್ಕ ತಿನ್ನಾಕ
ಹೌದಲ್ಲ
ಮನ ಈಟ್ರ ಹಕಿರೋದು ಆಫ ಮಾಡು ಮನು.
ಇನ್ನ ಕಾಯಿಲ ತಡೆ ಇವಾಗ ಹಾಕಿರೋದು.
ಆಫ್ ಮಾಡು ಮನು.
ಇನ್ನು ಇವಾಗ ಹಾಕೇದಿರಿ
ಎ ಆಪ್ ಮಾಡು.
ಹಂಗೆ ಆಪ ಮಾಡು ಅಂಗ ಸಚಾ
ಹ್ಮ ಭಯ ಆಗತ್ತಪ್ಪ ನೀನೇ ಆಪ್ ಮಾಡ್ಬಾ.
ಈ ಆಪ್ ಮಾಧಲ್ಲ ಸ್ವಚ್ಛತಾನ
ಅವ್ಳಿಬರಿ ಇನ್ನ ಮಲ್ಕೊಂಡ ಅವಳೆ. ಇನ್ನೇನು
ಏನಿಲ್ಲ ಹೇಳ.
ಹ್ಮ ನಿಂದ ಆರಾಮ ಕೆಲ್ಸಕ ಹೋ ತ್ತಿಯಾ ಮನೆಗ್ ಬತ್ತಯಾ ಊಟ ಮಾಡ್ತಯಾ.
ಹ
ಮಾಂದಿ ಮಾಲ್ಲಿಕಂತಿಯ ಹ್ಮ
ನೀನ ಆರಾಮ ಬೆಳಗಿಂದ ಅವನ ಜೊತೆ ಆಟ ಆಡ್ಕೊಂಡು ಇರೋದು.
ಹ್ಮ ಹ್ಮ
ಬಟ್ಟೆ ಎತ್ಕೊ ಬಂದಿದ್ದೆ ಏಳು ಹತ್ತಿಕ್ಕಿದ್ದ ಬೆಳಿಗ್ಗೆ ದೋಸೆ ಹಾಕೊಟ್ಟಿದ್ದಿ ಅಷ್ಟೇ ಇನ್ನೇನ ಮಾಡಿದ್ಯಾ.
ಹ್ಮ ಹ್ಮ ಅಷ್ಟೇ ಹ್ಮ
ಹ
ಇನ್ನೇನ
ಎ ನೋಡ
ಅವ್ನ್ ಕೇಶ ದೊಡ್ಡದಾಗ ಹೇಳ್ದಾ ನಿನ್ನೆ ಸಾಯಂಕಾಲ ಏಡ್ನೇ ಮಲ್ಲಿ ದಾಗಿಂದ ಬರ್ಬೇಕಾದ್ರೆ
ಹ್ಮ
ಹ್ಮ ಚಿಕನ್ ತಗೋಬತೀನಿ ರಾತ್ರಿಕ್ಕೆ ಚಿಕನ್ ಮಾಡೋಣ ಇಲ್ಲಾ ಬೆಳಗ್ ಅಷ್ಟೊತ್ತ್ಗೆ ತಗೊ ಬಂದ ಕೋಡ್ತನಿ ಮಾಡ್ರಿ ಹ ಹಂಗೆ ಅಂತ ದೊಡ್ಡದಾಗ ಬಿಲ್ಡಪ್ ಕೋ ಅ ನಾನ್ ಬೆಳಗ್ಗೆ ದೋಸೆ ಹೋಯ್ದು ಚಟ್ನಿನು ಮಾಡ್ದಂಗ ಏನು ಮಾಡ್ದಂಗ ಅವ್ ಚಿಕನ್ ತಗೊಂಡ ಬಂದ ಕೊತಾನೆ ಅಂತ ಹೇಳ ಸುಮ್ನೆ ಕುತ್ಕೊಂಡೇ ಇದ್ದೆ. ಹನ್ನೊಂದುವರೆ ಹನ್ನೆರಡ ಗಂಟೆ ಗಂಟ ಫೋನ್ ಮಾಡ್ರೆ ಅಲ್ಲಿದ್ದಿನಿ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂದ್ರೆ ಚಿಕನ್ನು ಇಲ್ಲ ಬದ್ನೇಕಾಯಿನು ಇಲ್ಲ ಸುಮ್ಮನೆ ಡವ್ ಮಾಡ ತನ್ ಡವ್ ರಾಜಾ ಅಂತ ಅನ್ಕೊಂಡು ಹನ್ನೆರಡುವರೆ ಹಂಗೆ ಚಟ್ನಿಗ್ ಎಲ್ಲಾ ಮಿಕ್ಸ ಮಾಡಿ ಇಕ್ಕಂದಿಡ್ ಹ್ಮ ಅವನ್ ನಂಬ್ಕೊಂಡ್ ಇದ್ರೆ ಮಣ್ತಿನ್ಬೇಕು ಅನ್ನ ತಿನ್ನಲ್ಲ ಬಿಡು. ಸುಮ್ನೆ ಹೇಳ್ತಾನೆ ಅಷ್ಟೇ ಸಹಾಯ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಕೆಲ್ಸಕ್ ಬರ್ರಿ ನಮ್ ಜೊತೆಗೆ ಸಹಾಯ ಮಾಡ್ತೀನಿ ಹಂಗೆ ಹಿಂಗೆ ಅಂತಾನೆ ಇವ್ನ ಕೊಡೊ ಹತ್ ಹತ್ ರೂಪಾಯಿಗು ನಾನ ಭೀಕ್ಷೆ ಎತ್ತಬೇಕು ಅವ್ನ ಮುಂದೆಗಡೆ. ಅದಕ್ಕೆ ಪಾಪನ್ ಬಿಟ್ ಬರಕ್ ಹೋದ್ರೆ? ಒಡ್ವೆ ಬಿಡಸ್ಕೊಂಡ್ ಅಂಗೆ ಕಾಳೆ ಗೌಡ್ರು ಸರ್ನ ಇನ್ನೊಸರ್ತಿ ಕೆಲ್ಸದ್ ಏನಾಯ್ತು ಅಂತ ಕೇಳ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಹ
ಹೇಳು?
ನೀನ್ ಹೇಳು?
ಏನು ಇಲ್ಲಪ್ಪಾ. ಎಂತೆಂತ ನನ್ ಮಕ್ಳ ಇರ್ತಾರೆ ಸುಮ್ ಸುಮ್ನೆ ಆದ್ರೂ ಸುಳ್ ಹೇಳಿ ಮತ್ತೆ ಸುಳ್ ಎಂತಕ್ ಹೇಳ್ಬೇಕಾಗಿತ್ತು ನನ್ಗೆ? ಅವ ಹೆಂಗ್ ಗೊತ್ತಾವನು ನಾವ್ಕ ಕರೆಕ್ಟ ಕೆಲ್ಸಕ್ ಹೋದ್ರೆ ತಿಂಗ್ಳ ತಿಂಗ್ಳ ಸಂಬಳನ ಅಂತನಾದ್ರೂ ನಮ್ ಕೈಗೆ ಬರುತ್ತೆ ಅವ್ರ್ನ ಭಿಕ್ಷೆ ಎತ್ತ ಪರಿಸ್ಥಿತಿ ಇರಲ್ಲ. ಇವ್ನ ಒಂದ್ ಐವತ್ತು ರೂಪಾಯಿ ಕೇಳ್ಬೇಕಂದ್ರೆ ಭಿಕ್ಷೆ ಎತ್ಬೇಕು. ಕೊಡ್ರಿ ಕೊಡ್ರಿ ಕೊಡ್ರಿ ಅಂತ ಅದು ಕೇಳುದ್ರುನು ಅದಕ್ಕೂ ಬೈಕಂತಾನೆ. ಹ್ಮ ಏನಂತ ಬೈಕೊಂತಾನೆ ಹೇಳು? ಓಹೊ ಇವಾಗಿಲ್ಲ ನನ್ನ ಹತ್ರ ನನ್ ಬರ್ತಡೆ ಐತೆ ನನ್ ಬರ್ತಡೆಗೆ ಇವಾಗ ಎಲ್ಲದಕ್ಕೂ ಅಡ್ಜಸ್ಟ ಮಾಡ್ತ ಇದೀನಿ. ನನ್ ಕೊಡಲ್ಲ ಇವಾಗ ನನ್ನ ಹತ್ರ ಇಲ್ಲ ಅಂತ ಆಡ್ತಾನೆ. ನನ್ ಮಕ್ಳಿಗೆ ಏನಂತ ಹೇಳಿದ್ದೆ? ಅದಕ್ಕೆ ನಾನ್ ಸುಮ್ನೆ ಬೇಡ್ವೇ ಬೇಡ ಈ ಕೆಲ್ಸ ನಮ್ ಪಾಡಿಗ್ ನಾವ್ ಎಲ್ಲಾದ್ರೂ ಬೇರೆ ಕಡೆ ಕೆಲ್ಸಕ್ ಹೋಗೋಣ ಅಂತ ಅನ್ಕೋಣ ಆಗಿದ್ದು. ನೋಡ್ತೀನಿ ಈ ತಿಂಗಳು ನೋಡ್ಬಿಟ್ಟು ಮುಂದಿನ ತಿಂಗಳಿಂದ ನನ್ ಪಾಡಿಗ್ ನಾನ್ ಕೆಲ್ಸಕ್ ಹೋಗ್ತೀನಿ. ಹೋದ್ ತಿಂಗ್ಳೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಏನೇನೋ ಹರೀಶಣ್ಣ ಏನೇನೋ ಹೇಳಿ ಕನ್ವೀನ್ಸ ಮಾಡಿದಕ್ ಸುಮ್ನೆ ಆದೆ. ಹ್ಮ ಇಲ್ಲಾ ಅಂದಿದ್ರೆ ಹೋಗ್ತಾ ಇದ್ದೆ.
ಇನ್ನೊಂದಲ ಹರೀಶಣ್ಣನ್ ಫೋನ್ ಹರೀಶಣ್ಣ ಫೋನ್ ಮಾಡಿದ್ರೆ ಹಂಗೆ ಹೇಳು.
ಹ್ಮ ನಿಮ್ ಬಾಹುಬಲಿ ಏದೋಳ್ತು.
ಹಲೋ
ಹೇಳು?
ನಿಮ್ ಚೋಟ ಚಾಂಪಿಯನ್ ಎದೋಳ್ತಪ್ಪಾ.
ಹ್ಮ
ಹ್ಮ
ಎದ್ಬಿಟ್ ತಿಂದ್ ಹೊಟ್ಟೆ ಮೇಲೆ ಮಲ್ಕೊಂಡವ್ನೆ. ಹ್ಮ
ಹ್ಮ್,
ಹ್ಮ, ೇಗ್ರೆ ಸಿ ಮಲ್ಕೋಂಡಿರದು ನೋಡು ಒಳ್ಳೆ ಕೋಳಿ ಮರಿ ಮಲ್ಕೋಡಂಗೆ ಮಲ್ಕೋಂಡವ್ಳೆ. ಹ್ಮ್ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡ್ಸಿ ಬಟ್ಟೆ ಎಲ್ಲಾ ಹೋಗಿಬೇಕು ಮನು. ಸ್ವಲ್ಪ ಸ್ವಲ್ಪ ಇದ್ದಾಗೆ ಹೋಗಿಬೇಕು ನನಗೆ ಜಾಸ್ತಿ ಅಂದ್ರೆ ಬಟ್ಟೆ ಹೋಗ್ಯಾಕ ಆಗಲ್ಲ ನನ್ ಕೈಯಲ್ಲಿ. ಹಾ
ಹ್ಮ್
ಹ್ಮ್ ಅಲ್ಲಿ ರೂಮಲ್ಲಿ ಬಟ್ಟೆನೇ ಒಂದು ಕಡೆ ಬಟ್ಟೆ ಕ್ಲಿಪ್ಗಳು ಒಂದ್ ಕಡೆ ಹಾಕಿ ಜೋಡಿಸು ಕೆಳಗಡೆ ಚಾಪೆ ಹಾಕು ಹೇಳ್ತೀನಿ. ಕಸ ಹೊಡ್ದು ಮೂಲೆಯಲ್ಲಿ ಚಾಪೆ ಹಸ್ಬಿಟ್ಟು. ಬಟ್ಟೆಗಳೆಲ್ಲ ಅದ್ರ ಮೇಲೆ ಹಾಕಿ ಬಟ್ಟೆಕ್ ಬೀಚಕ್ ಹಾಕಿ ಹೇಳ್ತೀನಿ ಮತ್ತೆ ಒದಾಗ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು, ಕೆಲಸ ಆಯ್ತಾ.
ಹ್ಮ್
ಹ್ಮ್ ಇನ್ನೇನು,
ಏನಿಲ್ಲಾ,
ಹ್ಮ್ ಪಾಪುನ ಬಿಟ್ಟು ಬಂದು ಬಿಡಸ್ಕೋಂಡುಬರದ ಒಡ್ವೆೇನಾ.
ಹ್ಮ್
ಹ್ಮ್ ಏನದು ದಡ ದಡ ದಡ ಅಂತ ಅಲಿತಾ ಇದಿಯಾ.
ತಿಕ್ಕ
ಹಾ ಅದಕ್ಕೆ ಅವನ್ ಅಶೋಕ್ ಹೇಳ್ದ.
ಹ್ಮ್
ಏನಾಯ್ತೋ ಅದು ರೆಡಿ ಮಾಡಿಸ್ಕೊಂಡು,
ಹ್ಮ
ಮುರ್ಕೊಂಡೆ ಕೊಡ್ರಿ ದುಡ್ನ ಅಂತ ಹೇಳ್ದ.
ಹ್ಮ್
ಅದಕ್ಕೆ ರೆಡಿ ಮಾಡೋರು ಯಾರು ಗೊತ್ತ ನಿನಗೆ,
ನಾವ ರೆಡಿ ಮಾಡ್ಕೊಂಬೋದ ಬೋರ್ತ ಅನ್ ಸ್ವಚ್ ಏಜ್ ಮಾಡೋದ ಅಷ್ಟೇ
ಹ್ಮ್ ಕರೆಂಟ್ ಆದ್ರೆ ಏನ್ ತಮಾಷೆ ಮಾಡಕ್ ಹೋಗ್ತಿಯಾ.
ಹ್ಮ ಬೇರೆಲ್ಲಾ ಸ್ವಿಚ್ ವೈರ್ ಚೆಂಜ್ ಮಾಡೋದು ಅಷ್ಟೇ.
ಹ್ಮ್ ಫಸ್ಟೇ ಹಳೆವು ಕರೆಂಟು ಹಳೆ ಹಳ ಹಳೆದೆಲ್ಲ ವೈರ್ ಗಳು.
ಮೇನ್ ಆಫ್ ಮಾಡಿ ತಡೆಯೋದು ನಾನೇನು ನಿಂತರೆ ತಿಕ್ಲಾ ಅಲ್ಲಾ ಡೈರೆಕ್ಟ್ ಹೋಗಿ ಕೈ ಇಕ್ಕಕ್ಕೆ.
ಹ್ಮ್ ತಗದ್ ಬಿಟ್ಟು ರೆಡಿ ಮಾಡ್ಬೇಕಲ್ಲಪ್ಪಾ ಎಷ್ಟು ಆಗುತ್ತೆ. ಇವೆಲ್ಲಾ ಜಾಸ್ತಿ ರೇಟ್ ಇರ್ತಾವಲ್ಲ ಮನು ಆರ್ನೂರು ಏಳ್ನೂರು ರೂಪಾಯಿ ಇರ್ತವೆ. ಕಡಿಮೆ ಇರಲ್ಲ ಕರೆಂಟ್ ನಾವು ಗೊತ್ತಾ ಬರ್ತ ಕೇಳ್ಕೊಂಡು ಬರೋಣ.
ಹ
ಹಲೋ
ಹ್ಮ್ ಅದ ತಗೊಂಡ್ ಹೋಗ್ಬೇಕು ಬತ್ತೆ ಕೇಳ್ಕೊ ಬರದಲ್ಲ.
ಹ್ಮ ಅದನ್ನೇ ತಗೊಂಡೋಗ್ಬಿಟ್ಟು. ಎಷ್ಟಾಗುತ್ತಿದ್ದು ಅಂತ ಕೇಳ್ಕೊಂಡು.
ಮತ್ತೆ ಬಂದ ಹಂಗೆ ಪಿಟ್ ಮಾಡ್ತ ತರೋದ ಬೇಡ.
ನಾನ ಹೇಳದು ಅರ್ಥ ಆಗ್ತತಿ ನಿಂಗೆ ಫೋಟೋ ತಕೊಂಡ್ ಹೋಗೋದವ್ರಿಗೆ. ತೋಸದು ತೋರಿಸ್ಬಿಟ್ಟು ಅಂಕಲ್ ಎಷ್ಟಗುತ್ತೆ. ಅಂತ ಕೇಳ್ಕಳೋದು ದುಡ್ಡಿದಾಗ ನಾವು ರೆಡಿ ಮಾಡಸ್ಕೊಳ ನಬ್ ದುಡ್ಡಿನ ಪ್ರಾಬ್ಲಮ್ ಐತೆ ನಿಮ್ಮೊಮ್ಮ ಕಡಿಮೆ ಕೂಡೋಣ ಬಾಡಿಗೆ ಅಂತ ನಾನು. ನಾನು ನಿಧಾನ ಕ ರೆಡಿ ಮಾಡ್ಸ್ಕೊಳ್ಳೋಣ ಇವಾಗ ಇರೋ ಸುಚ್ಛಬಳಿಸ್ಕೊಳ್ಳೋಣ ಅಂತ.
ಹೌ
ಏನಕ್ ಬಂದ್ ನೋಡ್ತಾನೆ.
ಹ ಕೊಟ್ಟಿದ್ದೀವಿ ಪೇಮೆಂಟ್.
ಹೇಳಿದಿವಿ ಅವ್ರಿನ್ನೂ ಬಂದಿಲ್ಲ ಅಂತ ಹೇಳದು. ಹೇಳದು ಹೇಳಿದ್ವಿ ಅವರು ದುಡ್ಡು ಕೊಟ್ಟಿದೀವಿ ಇನ್ನು ಬಂದಿಲ್ಲ ಅಂತ ಹೇಳದು. ಹ ಅಷ್ಟೇ ಹ್ಮ್ ಏನ್ ಮಾಡ್ತಯ. ಹ್ಮ
ಹೇಳಳಕ್
ಇನಾ
ಏನಿಲ್ಲ
ಹಲೋ
ಯ
ಏ ಏಳು ಇನ್ನು ನಾಲ್ಕ್ ನಿಮಿಷ ಟೈಮ್ ಐತೆ. ಹ್ಮ್
ಇ
ನೀನೇ ಹೇಳ್ಬೇಕು.
ಇಷ್ಟಕ್ಕೆ ಸ ಬಂದ ಜೇವ ಪ ಮಾತಾಡ್ಕೊಂಡ ಇರದ ಹೊತ್ತಗ
ಏನ
ಎಷ್ಟಕ್ಕ ತಲೆ ನೋವು ಬಂದುಫೋನ್ ಯಾವ ಮನಸತಿಲ್ಲ ಇಲ್ಲಿ ಅ
ಹ್ಮ ಏನ್ ಮಾಡಕ್ ಆಗಲ್ಲಪ್ಪ ಹೊಟ್ಟೆ ಪಾಡಿಗೆ ಮಾಡ್ಲೆಬೇಕಲ್ಲ.
ಹ್ಮ
ಹ್ಮ್ ಜವಾಬ್ದಾರಿಲ್ಲ ಹಂಗವ ಕಷ್ಟ ಹಂಗವ ಇವಾಗ ಒಂದೊಂದ್ ರೂಪಾಯಿಗೆ ಕಷ್ಟ ಆಗ್ಬಿಟ್ಟೈತಿ. ಹ್ಮ್ ಏನಕರ ಒಂದಕ್ಕಾಗುತ್ತೆ ಅನ್ನೋ ಒಂದು ಆಸೆ.
ಹ್ಮ್
ಹ್ಮ್ ಇನ್ನೇನು
ಏನ್ ಇಲ್ಲ
ನನ್ ಮಾತ್ರ ಇನ್ನೂಮೂವತ್ತೊತ್ ರೂಪಾಯ ತೋರಿಸಿದ್ದು ಇನ್ನೂ ಮೂವತ್ತಂಬತ್ ರೂಪಾಯ ಬು ನಿನ್ ಯಾಕ್ ಬರಿ ಇೂ ತೊಂಬ ತ್ತೊಂಬತ್ ರೂಪಾಯಿ ತೋರ್ಸ್ತು ನೀನ್ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ನೀನ್ ಸರಿಯಾಗಿ ಮಾತಾಡಲ್ಲ ನೀನ್ ಅದಿಕ್ಕೆ.
ಹ್ಮ್
ಹ್ಮ್ ಸತ್ತರ ಈ ಅಗ್ನ ತರ ಮಾತಡತಿ ಅಲ್ಲ
ಹಾ
ಹ್ಮ್ ಪಟಪಟ ಮಾತಾಡಲ್ಲ ಅಲ್ವಾ ಅದಿಕ್ಕೆ ಹ್ಮ್ ಹ್ಮ್
ನೀ ಹಿಂಗೆ
ಹೇಳು
ಹೇಳು
ನಿನ್ ಮಗಳು ನೋಡಪ್ಪಾ ಹೆಂಗ್ ಮಲ್ಕೊಂಡವ್ಳೆ ನಾನ್ ಹಂಗ ಮಲಗಿಸಿದ್ರೆ ಓಡ್ ಬಂದ್ಬಿಟ್ಟು ಕಚ್ಕೊಂಡೋಳೆ ಕುಡ್ಲಿ ಬರಿ ಮಾಲಿಕಾಣ ಮಾಲಕಾಣ ಇತಿ
ಹ್ಮ್
ಹ್ಮ್
ಇನ್ನೇನ್
ಆ
ಏನ್ ಹೇಳ
ಹೇಳು ನೀನ್ ಬೇಜಾರ್ ಹೋಗ ನನಗ ಎಲ್ಲಾನ ಹೋಗೋಣ ಅನ್ಸುತ್ತೆ ಮನೆಗೆ ಇದ್ದು ಇದ್ದು ಇದ್ದು ಇದ್ದು
ನಿನ್ನೆ ಹೇಳ್ದತಾನೆ ಹೋಗ್ಬೇಕು ನೆಲ್ಮಂಗಳೂರ್ ದೇವಸ್ಸಾನಕ ಹೋಗ್ ಬರೋಣ ಅಂತ
ಹ್ಮ ಇಲ್ಲಿ ಮನೆಗಾರದ ಕೆಲ್ಸ ಇತ್ತು ಪಾತ್ರೆ ಮುಸುರೆ ಬಟ್ಟೆ ಎಲ್ಲ ಇಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನ
ಜಲ್ದಿ ಜಲ್ದಿ ಮಾಡಿದ್ರೆ ಆಗ್ತಿತ್ತಪ್ಪ ಒನ್ ಅವರ್ ಕೆಲ್ಸ ಜಲ್ದಿ ಜಲ್ದಿ ಮಾಡಿದರ
ನಮ್ ತಾತ ಬಿಡ್ತಾನ ಇಲ್ಲಿ ನಮ್ಮ ವೆಂಕಟಪ್ಪ ತಾತ ನೀರ್ ಬಿಡ್ತಾನ ಇಲ್ಲಿ
ಹ್ಮ್
ಹ್ಮ್ ಹೇಳು
ಏನು
ಏನಿಲ್ಲಪ್ಪ
ಹ್ಮ್
ಹ್ಮ್
ಹ್ಮ್
ನಿನ್ ಮಗಳ ಎಷ್ಟ್ ಚೆನ್ನಾಗ ಮಲ್ಗೊಳೆ ಗೊತ್ತ ಕ್ಯೂಟ್ ಆಗಿ
ಹ್ಮ್
ಹ್ಮ್ ಗೊಂಬೆ ತರ ಮಲಕೊಂಡೋಳೆ ಹ್ಮ
ಹ್ಮ್ ಹೇಳ
ಹೇಳು ಎಷ್ಟ ಮುದ್ದ ಮಲ್ಗಳು ಗುಬ್ಬಚ್ಚಿ ಮರಿ ತರ ಹಚ್ಕೊಂಡ್ ಮಲ್ಕೊಂಡಲಿ
ಹ್ಮ್
ಬಾ ಬೇಕಾರೆ ನೋಡು ಹ್ಮ್ ಕತ್ಗಿತ್ತ ನೋವು ಬರಲ್ವ ಏನ್ ಹಿಂಗ್ ಮಲ್ಗೊಳೆ ಹಿಂದೆಗಡೆ ಚಡ್ಡಿ ಎಲ್ಲಾ ನೆಂದತು ಹುಚ್ಚೆ ಹ್ಕೊಂಡು ಮಗ ಹ್ಮ ಇದು ಹ್ಮ ಇದು ತಂಗಿ ಎದ್ಲು ಹಾ ಎದ್ಲ ಎದ್ಲ ಎದ್ಲ
ಹ್ಮ
ಮುಕ್ಡಿ ಎದ್ಲ ಎದ್ಲ ಎದ್ಲ ಎದ್ಲ ಎದ್ಲ ಎದ್ಲ ಎದ್ಲ ಎದ್ಲ ಎದ್ಲ. ಚೆಲ್ಲೋ ಹಯ್ಕೊಂಡ ಅವಳ ಎಲ್ಲಾ ನೆಂದೋಗೈತೆ ಬಟ್ಟಿ. ಬಟ್ಟೆ ಎಲ್ಲಾ ನೆಂದೋಗೈತೆ ಹುಚ್ಛೆ ಹಯ್ಕೊಂಡೊಳೆ. ಪಾಪು. ಕರಿತೌಳೆ. ಕರಿತೌಳೆ.
ಹ್ಮ
ಬರ್ತ್ತೈತೆ ತಡಿ ನಮ್ಮ್ ಅಪ್ಪನ್ಗೆ ಹೇಳಿನಿ ನಿಮ್ಮ ಅಪ್ಪ